ಹಲೋ ಅ ಹಲೋ
ಹಾ ಏನು
ಏನಿಲ್ಲಾರಿ ನಿಮ್ದ್ ಹೇಳ್ಬೇಕು
ಹ್ಮ ನಮ್ದೇನ್ರೀ ನೀವೆ ಹೇಳ್ಬೇಕ ಏನ್ ಮಳೆಗಿಲೆ ಬಾಳ ಆದತ್ ನಿಮ್ಮ
ಆಯ್ತ್ ಕೆಲ್ಸ ಕೆಲಸ ಏನ್ ಅಂದ್ರಿ ಸರ್
ನೀವ್ ಹೇಳ್ಬೇಕ್ರಿ ಎಲ್ಲಾ ಏನ್ ಶಾಪಿಂಗ್ ಹೋಗಿದ್ರಾ
ಹರೀ
ಶಪುರಕ್ ಹೋಗಿದ್ರಾ
ಹಲೋ ರೀ ಹಾ ಹೋಗ್ದಿರೀ ಶಾಪಕ್ಕೆ ಹಾ ಹೋಗಿದ್ವಿ ಹೋಗಿದ್ವಿ.
ಹಾ,
ಮಳೆ ಇಲ್ರೂ ನೋಡ್ರಿ ನಿಮ್ ಕಡೆಗೆ ನಮ್ ಕಡಗೆ ಏನ್ ಮಳೆ ಇಲ್ಲಾ ಬೆಳೆಲ್ಲ ಏನ್ ಏನ್ ಮಾಡ್ತ ಎಲ್ ಹಿಂಗೇ ಆದ ನೋಡ್ರಿ ಸಂಸಾರ.
ಶಾಪುರ ಬಂದತ್ರಿ ಮಳಿ.
ಹ್ಮ್ ರಿ ಶಾಪುರ ಬಂದ್ದಂತ್.
ಹಾ ಹೌದೌದು ನಿಮ್ ಊರಾಗ ಬಂದದ
ನಮ್ಮ ಊರಾಗ ಸ್ವಲ್ಪ ಹನಿ ಉದ್ರ ಐತ್ರಿ. ಇವತ್ತ ಹ ರೀ ಸ್ವಲ್ಪ ಹಾನಿ ಊದ್ರಐತ್ರಿ ಈಗ. ಹ್ಮ್ ರೀ
ಹ ಬರ್ಲಾದ್ರೀ ದಬಾಯಸಿ ಬರ್ಬೇಕ್ರ. ಅವ ಸುಮ ಒಂದ ಅರ್ಧ ತಾಸ ಹೊಡದ್ರ ಮತ್ತೆ ಎಡ ದಿನಕೂಮ್ಮಿ ಮತ್ ಚಲೋ ಆತ್ ಬೆಳಿ ಗಿಳಿ.
ಹೌದ್ರೀ.
ಎಲ್ಲಿಗೂಲ್ಲನ್ರಿ ಗಾಡಿಗಿ.
ಹೋಗಿ ನೋಡ್ರಿ ಗಾಡಿಗೆ ಹೋಗ್ಬೇಕ ಗಾಡಿಗೆ ಹೋಗ್ಬೇಕಲ್ಲಾ ಗಾಡಿಗೆಲ್ಲ ಡಲ್ ನಡದಾದ.
ಹೌದ್ರೀ ಯಾಕ್ರಿ ಯಾಕ್ ಏನ್ ಆಗ್ಯಾದ್ರಿ.
ಬಾಡಿಗೆ ಎನ್ ಸಿಗುವಲ್ವು ಏನ್ ಮಾಡ್ತಿರಿ ಎಲ್ಲಾ.
ಹೌದ ಬರ್ತಾರ್ ಬರ್ತ ಎಲ್ಲಿಗಿ ಹೊಲರಿ ಬರ್ತಾರ್ ಹಂಗೆ ಮಳೆ ಇಲ್ಲಲ್ರೀ ಮಳೆ ಇದ್ರೆಲ್ ತಾರ್ ಮಳಿ ಇಲ್ಲಾರಿ ಒಟ್ಟ.
ಹಾರಿ.
ಮಳಿದ್ರ ಅಲ್ಲಾ ನಡ್ತರಿ ಎಲ್ಲಾಸ್ ನಡಿತ್ವರಿ ಗಾಡಿ ಗೀಡಿ ಎಲ್ಲಾಸ್ ನಡೀತ್ವರಿ.
ಹೌದ್ರೀ ಮಳೆನೆ ಇಲ್ರೀ ಎಲ್ಲಾ ಹಾ ರೀ
ಮತ್ತೆ ಎಲ್ಲಿ ಕೆಲ್ಸ ನೋಡಿಲ್ರೀ.
ಏನ್ ನೋಡಿಲ್ರಿ ಕೆಲ್ಸ ಎಲ್ಲ ನೋಡ್ರಿ ಕೆಲ್ಸ ಮಾ ಮಾಲ್ ಮಾ ಮಾಲೆ ಸಿಗುವದ್ರಿ
ಎಹುಡುಕ್ಯಡತಿವಿರಿ ಬರಿ ಬೀಪಿ ಆದ ಅಂತ ರಿಏನ್ ಇಲ್ಲ ಅಂತರಿ.
ಹಾರಿ.
ಉಪ್ಪಿ ಆದಂತ್ರಿ ನೀರೆ ಇಲ್ಲತ್ರಿೀ ಈರೇ
ಡಿ ಎಪ್ ಜತೆ ಮತ್ತೊಂದ್ ಯಾವ್ದ ಎಂಟ್ನೂರ್ ರೂಪಾಯಿ ದ್ ಹ ಚೀಲಾ ಹ ತೊಗೋಬೇಕ್ ರೀ
ಯಾಕ್ರಿ ಅಷ್ಟ ರೇಟ್ ಬಾಳ ಅದ ಅನ್ರೀ
ಹದ್ನಾರ್ ನೂರ್ ರೀ ಮತ್ ಅದ್ ಎಂಟ್ನೂರ್ ಕೊಟ್ಟ ಕಡಿಯಕ್ ತಗೋಬೇಕ್ರೀ ಇನ್ನೊಂದು ಮಸಾಲೆ ಬರ್ತಾದ್ ಅದ್ ಕರೀದಾ
ಹಾ ರೀ.
ಅದ ಎಂಟನೂರ್ ರೂಪಾಯ್ ಕೊಟ್ಟ್ ಕರಿ ಮಸಾಲೆ ಕರೀದ್ ಒಂದ್ ಮಸಾಲೆ ಬರ್ತ್ ಇತ್ರ ಅದು ಇನ್ನೊಂದು ಬೇರೆದ್ರೆ ಪುಡಿ ಬರ್ತ್ ಅದು ಗೊಬ್ಬರದ ಹೆಂಗ ಇರ್ತ್ರಿ ಅದು ಹಾ ರೀ ಅದು ತಗೋಬೇಕ್ರೀ ಡಿ ಪಿ ಜೊತೆ. ಅದನ್ನ ಡಿ ಎ ಪಿ ನ ತೊಬಬೇಕ್ರೀ ಮ ಅದ್ ಹದ್ನಾರ ನೂರ್ ಕೊಡ್ ತೊಗೊಬೇಕ್ರೀ ಮತ್ತ್ ಇದ್ ಕಡೆ ಅದ ಎಂಟನೂರ್ ಕೊಡ್ತೋಬೇಕ್ರೀ ಏನ್ರೀ ಪೇಮೆಂಟ್
ಅದಕ್ಕೆ
ಚೀಲ ಏನ್ರಿ ಎಷ್ಟಂತ್ ಅಷ್ಟು ಸಿಗತಾವ್ರಿ ಅಲ್ಲಿ ಅವ್ರ ಬಲಿ ಹೌದ್ ರೀ ಹಾ ರಿ ಅದೆ ಡಿ ಎ ಪಿ ಹದ್ನಾರ್ ನೂರ್ ಆದ್ರೇ ಅದು ಪುಡಿ ಹೇಳಿದ್ ನ ಅದೆ ಕರೀದು
ಹಾ ಹಾ ಹಾ
ಅಂತ್ರಿ ಮತ್ತೆ ಹೀರ್ಯ ಹೀರ್ಯ ಮೊದಲ್ ಮುನ್ನೂರ್ ಇತ್ತಿಲ್ರಿ ಹೀರ್ಯ ಈಗ ನಾಕ್ ತೂರ್ ಮಾಡ್ಯಾರೀ ಹೀರ್ಯ ಅದನ್ ಸಿಗಲ್ಲದ್ರಿ ಹರನ ನಾಲ್ಕ್ ತೂರ್ ಮಾಡಿದ್
ಹೌದ್ರೀ
ಇಲ್ಲಿ ಇಲ್ಲಿ ನಮ್ಮ್ ಊರಾಗ ಯಾದ್ಗ ಯಾದ್ಗರಿ ಮನೆರಾ ಸಾರಲ್ಲಿ ಅವ್ರ್ ಒಂದ್ ಲಾರಿ ಗಳಿಸ ಅಂದಾರ ನಾಕ್ ಮ ನಾಲ್ಕ್ ಮಿ ಅವ್ರರು ಇಲ್ಲಿ ನಮ್ಮನ್ ದೊಡ್ಡ ದೊಡ್ಡ ಅವ್ರರು ಅವ್ರ್ ಪೈಲಿ ಏನಿಲ್ಲ ಅಂದ್ರೂ ಒಂದು ಒಬ್ ಒಬ್ರು ಮನೆಗ್ ನೂರ್ ನೂರ್ ಎಕರೆ ಆದ್ರೆ ಅವ್ರ್ ದು ಸ್ವಂತ ಆಸ್ತಿ ಆಸ್ತೀನೆ ರೀ ನೂರ್ ನೂರ್ ಹಾರೀ ಒಂದ್ ಲಾರಿ ಇಳ್ಸಂದ್ರ್ ನೋಡ್ರಿ ಮೊನ್ನೆ ನಿನ್ನೆ ಬಿಟ್ಟು ಮೊನ್ನೆನೆರೆ ಒಂದ್ ಲಾರಿ ರೀ ಲಾರಿ ಅದ್ರಾಗ ಏನ್ ಮಾಡ್ತಾರಿ ಈ ಕಡೆ ಬರೋವೆಲ್ಲ ಸ್ವಲ್ಪ ಲಂಚ ಗಿಂಚ ಕೊಟ್ರೆ ಏನ್ ಮಾಡ್ ಮಾಡ್ತಾರೆ ತಗೋಂಡ್ ಬಿಡ್ತಾರೆ ಈಗ ಈ ಕಡೆರ್ ಸ್ವಲ್ಪ ಈಗ ಹದ್ನಾರ್ ನೂರ್ ಇತತ್ತಿಲ್ರೀ ಅದೇ ಡಿ ಎ ಪಿ ಹದ್ನೆಳ್ನೂರ್ ಹಂಗ ಸುಮ್ ಸ್ವಲ್ಪ್ ್ರೀ ಒಂದ್ ಎರಡ್ ಸಾವಿ ಮೂ ಕಡೆ ಐದ್ ಸಾವಿ ಕೊಟ್ಟನ್ ತೋತಾರೀ ಅವರು ಆಗೋತ್ತಲ್ರೀ ಅವರು ನೂರ ಎಕರ ಒಲಾ ಒಬ್ಬ್ರೊಬ್ಬ್ರದು ನೂರ್ ಎಕರೆ ಅಂದ್ರೆ ನಾಕಕ್ ಮನವು ನ ನಾಕ್ ನೂರ್ ಎಕರೆ ಆದ್ರೆ ಅವ್ರದು ಅವ್ರ ನ್ ಮಾಡ್ತಾರೀ ಅವ ಒಂದ್ ಲಾರಾಗ ಎಷ್ಟು ಬರ್ತಾವನ್ೀ ಅವು ಅಂಜಾದ ಮೇಾಲ ಅವರು ಎಷ್ಟ ಅಂತಾರ ಎಷ್ಟ ತರ್ತಾರೆ ಅವ್ರ ಲಾರ್ಯಾಗ ಮ ಲಾರಿೀ ಫುಲ್ ತಂದಾರ ಅವರು ಲ ಎಲ್ಲಕ್ಕ ಎಲ್ಲರ ಗಾಬರಿ ಆಗ್ಯಾರ ಅಲ್ಲಿ ನಾವು ಬ್ಯಾಂಕಿಗೆ ಹೋ್ದ್ರೀ ನಾವು ಮೊನ್ನೆ ಸ್ವಲ್ಪತ್ತು ಇ ಆಾಮ್ ಮಾಡ್ತೇವಿ ತಕೊಂಬ್ರಕ್ಕೊ ಇದ್ರರಿ ಇದಿರ್ ದನ್ ನೋಡ್ರಿ ಶನಿವಾರ ದಿನ
ಹ
ಶಣ ಹ ಶ ಸಂಬಾರ ಸಂಬಾರ ಜನ ನೋಡ್ರಿ ಹಾ ರೀ ಸಾಂಬಾರ ದನ ನೋಡ್ರಿ ಎಲ್ಲಾರ ನಾನು ಕೂಡ ನೀಿನ ಕೊಡ ಅಂತಾರ ಇಲ್ಲ ಇಲ್ಲಿ ಯಾರು ಕೊಡಕ್ತ ಇರಲ್ರಿ
ಹಾ ಹೌದೌದೌದು ಇಲ್ಲಲ್ಲ ಎಲ್ಲ ಏನ್ ಮಾಡತು
ಹೌದ ರೀ ಹೌ ರೀ
ಹ್ಮ್ ಮಳೆ ಎಲ್ಲ ಬೆಳಕ ಏನ್ ಮಾಡ್ತಾರೆ ಎಲ್ಲ
ಇಲ್ಲ ನಮ್ಮ್ ಊರಾಗ ನೋಡಿ ಹಳ್ಳ ಬಂದ್ ನೋಡ್ರಿ ಮಳಿೆಲ್ಲ ಏನಿಲ್ಲಲ್ಲ ಹಳ್ಳ ಬ
ಹ
ಹಳ್ಳ ಬಂದ್ರಿ ಹಳ್ಳ ಇ ನಮ್ ಊರಕ್ ಮಳೆ ನೀಲ್ದ್ರೀ ಹಳ್ಳ ಬಂದದ್ರಿ ಎ ಹಾ ರೀ ಹುಲಿಗನ ಕೇೇಳ್ರೆ ಸುಮ್ಮ್ ಸರಿಯಾಗಿ ಬಂದ್ರಿ ಅಷ್ಟ ಅಂದ ಅರಿಲ್ಲಯ್ಯವ್ರಿ ನೀರ್ ಸುಮ್ ಸರಿಯಾಗಿರಿ ಅದ್ರ ಸ್ವಲ್ಪ ಹಮ್ಮ ಅ ಕಡೆ ಈ ಮ್ಯಾಗ ಹಾಕೂತ್ರಿ ಮಳಿ ಈ ಕಡೆ ಹಾಕಲ್ಲ ಅ್ರಿ ನಮ್ ಕಡೆಗೆ ತಾಳಾಕ್್ರ ದಿಜ್ಜಾ ನೋಡ್ರಿ ಇದ ಈ ಅಮಾಷಿ ಅದ ಹೆಚ್ಚಂದ ಮಾಡ್ತಾರೀ ಮಣ್ಣಿಂದಿರಲ್ರಿ ಮಣ್ಣಿದ ಅದ ಮಣ್ಣಿ ಐತ್ ನೋಡ್ರಿ ಕಾರಾಣಿ.
ಹಾರಿ.
ಅದ ಕಾರಿನ ಹಬ್ಬ ಹೆಂಗ್ ಮಾಡ್ಯ್ರಿ ಆತರ ಏನ ಮಣ್ಣಿನ ಹಬ್ಬ ಮಾಡ್ತಾರ ಇಲ್ಲಿ. ನಮ್ಮ್ ಮಲ್ಲಿ ಕುಂಬಾರ್ದ ಓಣ ಅಂತ ಆದ್ರೆ ಅವ್ರದು ಮನ ಆದ್ರೆ. ಇಲ್ಲಂದ ಅವ್ರ ಎತ್ಗಳು ಮಾಡ ಮಾಡ ಕೂತರಿನಾ ಕೇಳಿದಿರಿ ನಾವು. ಇ ಎಲ್ಲಾ ಯಾಕ ಮಾಡಕೂತ್ರಿನ್ನ ಮುಂದ್ ಅಮಾಷಿಗೆ ಇದೆ ಅದಂತ್ರಿ ಇದ ಇದೇ ಹಬ್ಬಾ ಅಂತ್ರಿ. ಮುಂದ ಅಮಾಷೆ ಹಣ ಮತ್ ಮುಂದಿನ ಅಮಶೆ ಹಣ ಮತ್ ಈಗ ಈ ಅಮಾಶಿ ಈಗ. ಹದನೂರ ಈಗ ಹಬ್ಬಾ ಎತ್ತಂದು ಎತ್ತಿಂದ ಹಣ ಮತ್ತ ಮುಂದ ಅಮಷಿಗೆ ನಾ. ಇದು ನಾಗರಮೇಶ ಅಂತ ಜಾಡದ. ಹೂ ರೇ ನಿಮ್ಮವು. ಅಲ್ಲಿ ಜಿಗ್ಗ ಆಡ್ತಾರ ಏನ್ರಿ ಮೂರಾಗ.
ಏ ಆಡ್ತಾ ರೀ ನಮ್ಮೂಊರವ ಆಡ್ತಾರ ಅಲ್ಲ ಎಲ್ಲ ಹೆಚ್ಚಿಗದ ಮಂದಿ ಆದ್ರ. ಮೂರಾಗ.
ಹೌದೌದು ಅದೇ ಬಾ. ನಾನ್ ನೋಡ್ರಿ ಒಸ ಬಂದರಿ ಅ ನೀರಿಂದ ಅದು ಒ. ದ ಅದಲ್ಲೇನ್ರಿ
ಹ ರೀ
ಆ ನೀರ್ಂದ್ರೆ ನೀರ್ ಹಾಕದು ಮತ್ತತ್ ಒಡೆ ಹೋಗದ ಅದು ಆಡಲ್ಲ. ನ್ರಿ ಬರೀ ನಿಂಬೆ ಹಣ್ಲಿ ಆಡ್ತಾರೇಏನ್ರಿ ಜಿಜಾ.
ಏ ಎಲ್ಲಾಟ ಆಡ್ತಾರೀ ನೀರಿನ್ ಮಾತ್ರ ಎಲ್ಲಾಟಾಡ್ತಾರ.
ಹೂ ಹೂ. ಹೌರ ನಮ ಕಡೆ ಎಲ್ಲ. ಟ್ರಿ ಇಲ್ಲಿ ಜಾಸ್ತಿ ಅಂದ್ರ ನಿಮ್ಮ ಎಣ್ಣದಾರ ನೋಡ್ರಿ ನಿಮ್ಮಣ್ಣ. ನಿಂಬ ಕಾಯಲೆ ಬಾಳ ಆಡ್ತಾರಲ್ ನಮ್ಮೂರ ಹಾ ರೀ. ಏನ್ ಹೇಳ್ರಿ ಅವ. ಹಾಗ ಅವ ಬಂಗಾರಕ್ಕಂದ ಏನ. ಹೌದ್ರಿ ಅದು ಏನಾಯ್ತು. ಇತ್ತೇನ್ರಿ ಅಂಗಡದು ಏನ. ಅಷ್ಟೇ ನಿಂತ್ ಪೆಂಡಿಂಗ ಎಲ್ಲಾರ ಯಾರ ಓತಾರೀ ಯಾರ ಹೋಗರ್ ಬರ್ರ ಎಲ್ಲಾರ್ ಕೇಳ್ತಾರ. ಅಂಗಡಿ ಎಲ್ಲ ಕೂತ್ಪಾ ಅಂಗಡಿ ಎಲ್ಲ ಕೂತ ಅಂತ ಕೇಳ್ತಾರನಿ. ನಡ ಅಂಗಡ ನಡ್ಯಾಳರಿ ಎಲ್ಲ ನಾವ್ನ್ ಎಲ್ಲಾ ಪ್ಲಾನ್ ಹಾಕಿದ್ರಿ ಬರ ಉದ್ರಿ ಬೂತವ್ರಿ ಅಂಗಡ.
ನೋಡ್ರಿ ಈಗ ಉದ್ರಕೊಳ್ಳಾರ್ದ ಅಂಗಡಿ ಉದ್ರಕೊಳ್ಳಾರ್ದ. ಗಿರಾಕಿ ನೆ ಆಗಲ್ ನೋಡ್ರಿ ನೀವು.
ಹಾ ರೀ ಹೌದೌದ ಹೌದು.
ನಾನೇ ಇಲ್ಲಿ ನಮ್ಮ್ ಇಮ್ಮೂ ನೋಡ್ರಿ ಅಲ್ರರಿ ಇಮ್ಮು.
ಹಾ ರಿ.
ಅವ ಅವನ್ ಬಲಿ ಕೂಡ್ತ ಇಲ್ಲ ಸುಮ್ಮ ಅಂಗಡಿಯಗ್ರಿ ಏನಿಲ್ಲಂದ್ರರು ಒ. ದಿನಾ ಒಂದ್ ಎರಡ್ನೂರ್ ಮುಂದೋಳ ಮತ್ ಅವನ್ ಅವನ್. ಕೈ ಮೇಲೆ ರಮಂತವರು ಅಣ್ಣರ್ ಕೈಮೇಲೆ ಬುದ್ಧ.
ಹ್ಮ ಹೌದ್ರೀ.
ಸಮಚಾರ ಆಏ ಜಾತಿ. ಆ ರಿ.
ಹಚಿ ರಿ.
ನಾ ಕೇಳ್ರಿ ಬೀಜ.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
ಇಡ್ರಿ ನಾಟ ಹೇಳಳ್ರಿ ಬೀಜ ಹಚ್ಚಿದ್ರ ನ.
ಹ.
ಹಲೋ ರೀ.
ಹಲೋ ಹೇಳ್ರಿ.
ಅದೇ ರ ನಾವು ನಮ್ದ ಅಂಗ ಗೊತ್ತೇ್ರ. ಪಟ್ಟ ಸ್ವಲ್ಪ ಬೀಜ ಊರಿಯಳ್ರಿ ನಾವವು ಇದು ಊರಿಲ್ಲ ಬಿತವಳ್ರಿ ಅದ. ನ ಸ್ವಲ್ಪ ಒಾಗ ಹಸಿದಿತ್ ಅಣ್ಣ ಹಸಿದಿ. ತ್ರಿ ಅದ್ ಹಂಗೆ ಹಗೆ ಊರ ಇ ಬಿತ್ತಯ್ತು ಗವಕ್. ಕ್ಕ ನಾಟಿ ಬಿಟ್ಟ್ರ ನ್ ಬೀಜ ಎಲ್ಲಾ ಈಗ. ಏನ್ ಹೇಳ್ರಿ ಮಳಿ ಬಂತತ್ ಒಂದ್ ನಾ ಎಂಟ ದಿನ ಚಂದ್ ಮಳಿ ಬಂತ ಅಂತ ತಿಳಿಿ ಆಯ್. ಸದ ಗೊಬ್ರ ಗೊಬ್ಬ್ರ ಎಟ್ಟ ಹುಡ್ಕ ಆಡ ಕೂ. ಇಲ್ಲಿಂದ ಗೊತ್ತಾಡ್ರಿ ಅಲ್ಲಿ ಬಿಜಾಪುರ್ ಬಿಜಾು.. ಲ್ ಸಿನ್ದಗಿ ನಮ್ಮರ್ತರಲಿ.
ಯಾಕ ಕಟ್ ಕಟ್ಟಗ ನೋೊಂಡ್ರಿ ಸೌಂಡ.
ಚಲೋ ಮಾತಾಡ್ರ ಸೌಂಡ್ ಕ ಕಟ್ ಕಟ್ ಕಳಕತ್. ಮಾ ಚಲೋ ಮತ್ತ ಗ ಸಾೌಂಡ ಕಟ್ಟ. ಹಲೋ. ಸೌಂಡ್ ಕೇಳಬೇಕು.
ಹಲೋ. ಹಲೋ.